ಹಲೋ ಹಲೋ ನಮಸ್ತೆ
ಏನ್ ಮಾಡಕತ್ತಿದ್ರಾ
ಹಲೋ
ಏನ್ ಮಾಡ್ತಾ ಇದೀರಾ?
ಹಾ ಏನು ಎಲ್ಲ ನಮ್ದು ಬರಿಯೋದಿತ್ತು ಬರಿತಾ ಇದ್ವಿ ನೀವೇನ್ ಮಾಡ್ತಿದ್ದೀರಾ?
ನಾವು ಸ್ವಲ್ಪ ಹೀಗೆ ಬರೆಯೋದಿತ್ತು ಬರೆಯತಿದ್ವಿ.
ಹೌದಾ
ಹ್ಮ್ ರಿ ಹ್ಮ್ ಹ್ಮ್ ಮಾಡುದ್ವಿ ನೀವ್ ಮಾಡುದ್ರಾ?
ತ್ತೇನ್ ತಿಂದ್ರಿ?
ನಾವು ಅನ್ನ ಸಾಂಬಾರು ನೀವು
ಹೌದಾ ನಾವು ಅನ್ನ ಚಿಕನ್ ಸಾಂಬಾರು.
ಕನ್
ಹಾ ಹಾ ಹೌದು ಯಾಕೆ ನಿಮ್ಗೆ ಇಷ್
ಹ್ಮ್ ಇಲ್ಲ ಇಲ್ಲ. ಈಗ ಈಗ ಇಷ್ಟ ಆಗ್ತಾ ಇಲ್ಲ. ಅವ್ರ ಮಾಡೋದ್ ಕೆಲ್ಸದಿಂದ.
ಯಾರು ಮಾಡೋ ಕೆಲ್ಸದಿಂದ, ಯಾರು.
ನಿಮ್ಮ ಇವರು ಹಾಸ್ಟೆಲ್ನವ್ರು.
ಹಾಸ್ಟೆಲ್ ಅವರ ಹಾಸ್ಟೆಲ್ಲ್ಲಿ ಇರೋದ ನೀವು.
ಹೌದು.
ಹ್ಮ ಏನ್ ಏನ್ ಮಾಡ್ಕೊಂಡಿದೀರಾ ಓದ್ ತಿದಿರಾ.
ಓದ್ತಾ ಇದ್ದೀವಿ ಓದ್ತಾ ಇದ್ದೀವಿ.
ಹೌದ ಎನ್ ಓದ್
ನಾನು. ನಾನು. ಸದ್ಯಕ್ಕೆ ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ ಹ್ಮ್. ನೀವೇನ್ ಮಾಡ್ತಾ ಇದ್ದೀರಾ.
ನಾವು ಓದ್ತಾ ಇರೋದು.
ಹ್ಮ್ ನಿಮ್ಗೆ ಏನೇ ಕೆಸಪರುತ್ತೆ
ಹ್ಮ.
ನಿಂಗೆ ಯಾವ್ಯಾವ ಕೆಲಸ ಬರುತ್ತೆ.
ಅಂದ್ರೆ ಯಾವತರ ಕೆಲ್ಸ.
ಅಡಗೇ.
ಅಡ್ಗೆ ಹಾ ಅಡ್ಗೆ ಮಾಡಕ್ ಬರುತ್ತೆ ನಿಮ್ಗೆ ಬರುತ್ತೆ
ಹ ಬರುತ
ಹಾ ಬರುತ್ತೆ.
ಅಬ್ಬಾ ಮಿ ಹಾರ್ಟ ಅಟ್ಯಾಕ್. ಹೃದಯಾಘಾತ ಆಯ್ತು.
ಅಯ್ಯೋ ಯಾಕೆ.
ನೀವು ಬರುತ್ತೆ ಅಂತ ರಲ್ಲ ಅದೇನದ ಆ ಆಯಿತು
ಅಯ್ಯೋ ಬರುತ್ತೆ ಕಣ್ ರಿ ಬರದ್ ಬರೋದ್ನ ಬರಲ್ಲ ಅಂತ ಹೇಳೂಕೆ ಅಗುತ್ತ.
ಆದ್ರೂ. ನಿಂಗೆ ಬಾರೋ ಬರುತ್ತೆ ಅಂತಂದಾಗ ನಂಗೆತ ಆಗೋತು
ನೀವು ಮಾಂಸ ಮಾಂಸ ಅರಿನ ಸಸ್ಯ ಹಾರಿ ನಾ
ನಾವು ಮಾಂಸ ಹಾರಿ.
ಹೌದಾ ನಿಮ್ಗೆ ಅಂದ್ರೆ ಮಾಂಸದಲ್ಲಿ ಏನೇನ್ ತಿತೀರಾ.
ಅರ್ಥಗ್ಲಿಲ್ಲ.
ಅಂದರೆ ಈಗ ಮೀನು ಚಿಕನ್ ಮಟನ್ ಮೊಟ್ಟೆ.
ನಾವು ಜಾಸ್ತಿ ಮಟನ್ ಫಿಶ್ ಮಟನ್ ಫಿಶ್ ಮಟನ್ ಫಿಶ್.
ಮೀನಾ.
ಹ್ಮ್ ನಾವು ಜಾಸ್ತಿ ತಿಂತಿರ್ಲಿಲ್ಲ ಈಗೀಗ ಜಾಸ್ತಿ ತಿಂತಾ ಇದವಿ
ಮೀನಾ.
ಹ್ಮ್ ಹ್ಮ್. ಹಾ ಅಷ್ಟೇ ಅಷ್ಟೇ. ಸಾಕು ಅದೊಂದು ಸಾಕು ನನಗೆ.
ಬರುತ್ತಾ ನಿಮಗೆ ನಿಮ್ ಬರುತ್ತಾ ಅಡುಗೆ ಮಾಡೋಕ್ಕೆ.
ಓ ನಮ್ಗೆ ಯಲ್ಲ ಬರುತ್ತೆ. ನಮ್ಮಮ್ಮ ನಮ್ಮಮ್ಮ ತರಲ್ಲ ಐದು ತಿಂಗಳು. ದು ತಿಂಗ್ಲು ಎಲ್ಪಟ್ ಬಿಟ್ಬಿಡಮ್ಮ ನನ್ ನಾನ್ನ. ಅಂದ್ರೂನು ಬಿಟ್ಟಿಲ್ಲ.
ಬಿಡಿ ಒಳ್ಳೇದೆ ಅಲ್ಲ ಇವಾಗ ಕಲ್ತ ರಲ್ಲ
ಹ್ಮ್ ಹ್ಮ್ ಹ್ಮ್ ಹ್ಮ್ ಏನು ಒಳ್ಳೇದು ಏನೋ.
ಎನ ಎನ ಮಾಡಿಸ್ತಾರಂಥ.
ನಮ್ಗೇ ಮಾಂಸ ಮಾಂಸ ಅರಿ ಸಸ್ಯ ಅರಿ ಮತ್ತೆ ತಿಂಡಿಗಳು ಯಲ್ಲ ಬರುತ್ತೇ ತಿಂಡಿ ತಿಂಡಿ ಅಡುಗೆ ಮಾಡೋದು ಎಲ್ಲ ಬರುತ್ತೆ. ತ್ತೆ.
ನೀವ್ ಏನ್ ಮಾಡೋದ ನಾ ನಿಮ್ ಮನೆಯಲ್ಲಿ ತುಂಬಾ ಇಷ್ಟಪಟ್ಟಿ ತಿಂತಿರಾ
ನಾನು ನಾನ್ ಮಾಡು ತರ ಅದೇನೋ ಕಾಳ್ ಹೆಸರು ಗೊತ್ತಿಲ್ಲ ನನ್ಗೆ ಅದು ಒಂಥರ ಕ್ರೀಮ್ ಗ್ರೀನ್ ಅಲ್ಲಿರುತ್ತೆ. ಅದು ಒಂತರ ಕಲರ್ ಅಲ್ಲಿರುತ್ತೆ ನಮ್ಮ ಚರ್ಮದ ಕಲರ್ ಅಲ್ಲಿ ಇರುತ್ತೆ. ಅದ್ ಚರ್ಮದ್ ಬಣ್ಣದಲ್ಲಿರುತ್ತೆ ಅದು
ಹೆಂಗ್ ಮಾಡೋದದು
ಹ ಅದು ಯ ಅದು ಹೆಂಗಿಲ್ಲ ಸುಲಭ ಅದು ಎಲ್ಲ ಆಯಿಲ್ ಹಾಕಿ ಸಾಸಿವೆ ಕರಿಬೇವು ಹಾಕಿ ಈರುಳ್ಳಿ ಟೊಮೆಟೊ ಎಲ್ಲಾ ಹಾಕಿ ಒಗ್ರಣ್ಣೆ ಕೊಟ್ಟು ಆಮೇಲೆ ಆಹ ಕಾಳ್ ಹಾಕಿ ಕಾಳ್ ಹಾಕ್ಬಿಟ್ಟು ಆ ಮಸಾಲೆ ಧನ್ಯ ಪುಡಿ ಸಾಂಬಾರ್ ಪುಡಿ ಎಲ್ಲ ಹಾಕಿ ಒಂದ್ ಸ್ವಲ್ಪ ನೀರ್ ಹಾಕಿ ಕುಡಿಯೋಕ್ ಬಿಟ್ರೆ ಆಮೇಲೆ ಸ್ವಲ್ಪ ತರಕಾರಿಗ್ಳೆಲ್ಲಾ ಹಾಕಿ